ಹಲೋ
ಹಾ ಆರಾಮ
ಹಲೋ
ಹಲೋ ಕೇಳುಸ್ತಿಲ್ಲೊ.
ರಸ್ತುಲೆ -
ಹಲೋ ಕೆೇಳುಸ್ತಿಲ ಪಂ
ನಾನ ಆ
ಕೇಳಸ್ತದಿಲ್ಲಪ್ಪಾ ಅಂದೆ.
ಕೇಳುಸ್ತ ಸ್ಪೀಕರ್ ಇಡಕ್ ಬರಲ್ಲೇನಾ ಇದ್ರಗೆ.
ಇಲ್ಲ ಹಲೋ
ಎನ್ ಹಲೊ
ಹಲೋ
ಹಲೋ ಹೇಳ್ಲೆ.
ಊಟ ಆಯ್ತಾ.
ಎಲ್ಲಾ ಮಾಡಿಸ್ತನು. ಅದ್ ನನ್ ಮಾಡಿಸ್ತೀನಂದಲ್ಲೆ.
ಹಾ ಮಾಡಿಸ್ತೀನಿ ಮತ್ತೇನ್ ನೆಡ್ದಣ್ಣ.
ಹೊಗಿದ್ದೆನ್ ಪ್ಯಾಲೇಸ್ಗೆ.
ಹಾ ಹೋಗಿದ್ದೆ.
ಯಾವ ಪ್ಲೆಸ್ ಗ -
ಕ್ಲಾಸ್ ಇವತ್ತ ಫಸ್ಟ್ ಪೀಲ್ಡ ಬಯಾಲಜಿ ಬರ್ ಅಂದ್ ಮಾಡಿದ್ದಿ ಬಯಾಲಜಿ ಬರ್ಲಿಲಲ್ಲಾ ಇದು ಕೆಮಿಸ್ಟ್ರಿ ತೊಗಂಡ್ರು.
ಯಾರ್ ಪ್ರಿಯಾ ಮೇಡಂ ಮ.
ಇಲ್ಲ ಇವ್ರು ಪಲ್ಲವಿ ಮೇಡಮ್ಮು. ಹ ಅದಾದ್ಮೇಲೆ ಸೆಕೆಂಡ್ ಪೀಲ್ಡ್ ಇವ್ರು ತಗಂಡ್ರು - - ದೀಪಕ್ ಸಾರೆ ಆಮೇಲೆ. ಹ ಆಮೇಲೆ ಅರ್ಚನ ಮ್ಯಾಮ್ ತಗೊಂಡ್ರು.
ಹ್ಮ್
ಲಾಸ್ಟ್ ಊಟದ್ ಪೀಲ್ಡ್ ಭಾರ್ಗವಿ ಮ್ಯಾಮ್ ಅಂದ್ಬಿಟ್ರು ಮತ್ತೆ ತಗಣಿ ಅವ್ರು ಹೋಬಳೇಶ್ವರ್ ಬಂದ್ರು.
ಹ್ಮ್
ಹೋಬಳೇಶ್ವರ್ ಬಂದ್ರು ಹೋಬಳೇಶ್ವರ ಅವು ಪೇಪರ್ ಕೊಟ್ಟ ಪೇಪರ್ ಕೊಟ್ಟು ಹೊಡದ ಎಲ್ಲರಿಗೆ.
ಹ್ಮ್ ಬರ್ಗ್ ಬಂದನೆನ್
ಹಾ ಎರಡ್ ಎರಡ್ ಸರಿ ಹೇಳೇನಲ ಅದೇ ನಾಳೆ ಇಲ್ಲ ನಡ್ದು ನೋಡ್ತನಂದನ - - ಈಗ ಅವ್ನಿಗ್ ಈಗ ಹೆಂಗಂದ್ರ ಹ್ಮ ಮಾತ ಇವಾಗ ನಾವು ಬರ್ದು ಅವ ಅವನೇ ಅವ್ರು ಕೆ ಕೇಳಳ್ಬಾರ್ದಂತ ನಾವೇ ತೋರ್ಸ್ಬೇಕಂತ ಅವ್ರಿಗೆ. ಎದ್ದೇಳಗಿನ್ನ ಮುಂಚೆ ಅವ್ರು ಆತ ನಮ್ಮ ನಮ್ಮ್ ಹೆಸರೆಲ್ಲ ಬರ್ಕೊಂಡ್ ಅಟೆಂಡೆನ್ಸ್ ತರ ಮಾಡಿ ಅದ್ರೊಳಗೆ ಕೊಟ್ಟವ್ರು ಟಿಕ್ ಹಾಕೊಂಡು ಕೊಡ್ಲಾರ ಅವ್ರ್ದ ಅಷ್ಟ ಇಷ್ಟ ಹೇಡ್ತಾರ ಅಂತ ಆಮೇಲೆ ಕೇಳಿ ಹೊಡಿತಾರ ಅಂತ ಅವ್ರು ಕೇಳದಕಿಂತ ಮುಂಚೆನೇ ತೋರ್ಸಬೇಕು.
ಅಂದ್ರೆ ಈಗ್ ಎಸ್ ಸರ್ ಬರ್ಬೇಕು.
ಎರಡು ಸರಿ ಬರಿಬೇಕು.
ಹ್ಮ್
ಹ್ಮ್ ಮತ್ತೆ ಏನ್ ನಡ್ರಿ
ಹೂ ಮದತ್ತ ಲೇ ಎಸ್ಟ್ ತಗಂಡೆ ನೀ
ಏನ್
ಮಾರ್ಚ್
ಹ ಅಡ್ನೆಲು ಬಿಡ್ವು
ಒಬ್ಬ ಒಯಲ್ಲೋಯ್ತಿ
ಹ ಹ ಅದೇ್ರ ಕೆಳದವ್ರ ಹೊಡ್ದನ ಹ ಈ ನೀ ಯಾಕೆ ಬಂದಿರಲ್ಲ ಕಾಲೇಜ್ ಕ
ಅಲ್ಲೇ ಹೋಗಿದ್ನಲ್ಲ ಕಾಲೇಜ್ ಕ
ಹ ಹಾ ಹಾ
್ ಮತ್ತತ್ ಇವತ್ತು ನಿಮ್ಷಂಟಗಾರ ಮಾಡಕ ಇದ್ದ ಪ್ರಿನ್ಸುಪದ
ಹ
ಮತ್ತ ಜಿಸರ್ ಆಾವರ್ ಕಾಯಲೆ ಬರ್ಷಿಕೊಂಡು ಬಂದ್ವಿ
ಹಾ ಬರ್ದ ಕೊಟ್ರೇನಾ
ಹೂ
ಹೂ ಏನು ಸ್ನಾಯಾಕ್ಸ್ ತಿಂದ್ರೆ ಏನಾನ ಹಾಸ್ಟೆಲ್ ಅಲ್ಲಿ ಏನ್ ಕೊಟ್ರು
ಅ ಸ್ನಾಕ್ಸ್ ಕೊಡ್ತವಿ
ಇಲ್ಲ ಏನ
ಈನು ಮಾಡಣ್ಣೇಲ್ಲ
ಚಾ ಆದ್ರರು ಮಾಡ್ತಾರಿಲ್ಲ
ಮಾಡ್ತಾರೆ ಯಾವಾಗ ಮಾಡತ್ರ ನಂಗೆ ಗೋಯ್ತಲ್ಲ
ಹೂ ಹೂ ನಂಬಲ್ಲಿ ಒಂತ ಹೌದಾ ನಂಬಲ್ಲಿ ಅಂತತ್ೀ ಇವಾಗ ಸಾಯಂಕಾಲ ಚಾ ಮತ್ತೆ ಬೆಳಗ್ಗೆ ಇವತ್ ಯಾವರು ಮಂಗ್ಳೂರಲ್ಲ ಇವತ್ ರೈ ಸಿ ಬೆಳಗೆ ಊಟ ಮುಂಜಾನ ಟಿಫಿನ್ ಟಿಫಿನ್ ಬರ್ತ್್ದಪ್ಪ ನೀ ಬರ್ಲಿಲ್ಲ
ಏ ಮಕ್ಕನ್ನ ಅಲ್ಲಾ ಎಂಡಕೊಂಡ ತ ಮಕ್ಕಂದನೆ ನಾನು
ಹಾ ಇದ
ನಾಳಗ್ ಬಾರ್ನು
ಹಾ ನಾಳೆಯಾವೋ ಬುಧವಾರ ಎಲ್ಲ ಇಟ್ಲ ಇರುತ್ತೆ ಇದು ನಿಂದ ಏನಾದ್ರು ಏನ ಡಬಲ್ ತ್ರಿಬಲ್ ಕ್ಯಾನ್ ನಿನ್ ಟಿಫನ್ ಇದೆೇನ
ತ್ರಿಪಳಿಕಾನನ್ ನಮಕಂಬಲಿಕ ಬ ಇರ್ಬೋದ
ಇದ್ರೆ ನಾಳೆ ತೊಂಬ ಇಡ್ಲಿ ನನ್ ಬರ್ಲಿಲ್ಲ ಅದಕ್ಕೆ ಕೇಳಿ ನಾಳೆ ಹೋಗ ಕಾಲೇಜ್ಗೆ ಹಾಕೊಂಡ್ ಹೋಕ ನನ್ ಬಳಿ ಡಬಲ್ ಕ್ಯಾನಿನ್ ಟಿಫನ್ ಇಲ್ಲಾ ಹಂಗಾಗಿ ಕೇಳಿದೇ
ಮೂರ್ ಕಾನಿಂದ ಅಲ್ ಎರಡು ನಾವು ಒಂದು ಊರಗ ಇರ್ಬೇಕು ಒಂದಿರ್ಬೇಕಕ್ ತಗಿ ಇಲ್ಲಿ
ಸರಿ ಇದ್ರ ತೋಂಬ ನಾಳೆ ಹೋಯಿ ಮತ್ತೆ ತಂದ್ ಕೊಡ್ತನ ತ
ಸರ್ಕ
ಹೂ ಮತ್ತೇನ ಊಟ ಯಾವಾಗ್ ಮಾಡ್ಬೇಕ ಇನ್ನ ಲೇಟ
ಸಲ್ಲ ಲೇಟ್ ಅಣ್ಣ
ಹೂ ಹೂ
ಪೋನ್ ಅಚ್ಚ ಮುಂಜೆ ನೀ ತಾರ್ನಿ
ಹಾ ಸರಿ ಸರಿ ಅಚ್ಚನಿ ಇವಾಗ ಏನ್ ಮಾಡಕತಿ ಇವಾಗ
ಏನಿಲ್ಲ
ಹೌದಾ
ಹೊಮರ್ಕ ಏನರ ಕೊಟ್ರ ಏನ ಮತ್
ಹೋಮ್ ವರ್ಕ್ ಇವ್ರು ಕೊಟ್ಟರು ಓಬಳೇಶ್
ಯಾ-
ಸರ ಎರ್ಡು ಕ್ವಶನ್ ಕೊಟ್ಟ್ರ ಅವನ್ ಎರ ಬೌಳೇಶರ್ ಕ್ವಶನ್ ಕೋಟ್ರಾ ಹಾ
ಹ್ಮ್ ಎಸ ಯಾಡಾ
ಹಲೋ
ಹಲೋ
ಹ ಮನ್ನೆ ಎರಡು ಕ್ವಶನ್ ಸರ್ ಬರ್ಕೊಂಬರಬೇಕಂತ
ಹ್ಮ
ಹಾ ಎರಡ ಕೊಟ ಅಲ ಕೊಟ್ಟಿರ್ಬೆಕ್
ಚೆ ಅವನವನ್ ಇನ್ಕಂಪ್ಲೀಟಾವು ಬರೀಬೇಕ್ ಟೆಸ್ಟ್ ಯಾವಾಲೆ ಇವಾರ ಟೆಸ್ಟಲೇ ಹಲೋ
ಹಾ ಮಾಡ್ಸನಿ ಮಾಡಸ್ ಮಾಡಿಸ್ತೀನಿ ತಗೋ ಬ್ರೋ
ನಿನ್ನೆ ಕೊಟ್ಟೀನಿ ನಂಬರ್
ಹಾ
ಹಾ ಮಾಡುದು ಹಾ
ಇದು ಹ ಹಲೋ ಹಲೋ ಹತು ಹ ಆ ಹಲೋ
ಏನ್ಲೆ ಏನಾರ ಕೇಳು
ಹಾ
ಹಲೋ
ಹಾ ಹೇಳಪ್ಪಾ
ಕೆೇಳಿಸತ ಇಲ್ಲ
ಮತ್ತೇ ನ್ ಮನೆಯಲೆೆಲ್ಲಾ ಆರಾಮಲ್ಲ
ಹಓ ಮುಂದ್ ಮುಂದಾದ್ರ ಮಾತಡ್ಸಲಾರ ಏನು ರೊಕ್ಕ ಬರ್ತ ಅಂದ್ರ
ಹ
ಹಲೋ
ಮನೆ ಆರಾಮ
ಆರಾಮ ಯಾಡ್ ತಗೊ ಬರ್ತ್ನ್ಯಗ್ರೆಸ್ ಕೊಡಸ್ತಲ್
ಹಲೋ
ಗಾಡಿ ತಗೊಂಬರ್ ನ ಅಗ್ರೆಸ್ ಕೊಡಿಸಸ್ತಲ್ಲೇ
ಇವ ನಿಮ್ಮ ಅಣ್ಣವ್ ಏನೋಡ್ತೀರಣ
ಹ ಮಾಡಣ ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಫೈನಲ್ ಫೈನಲ್ ಇಯರ್
ಅ್ರ ಹ ಆರೋಗ್ಯರಿ ಹ ಜಂಕ್ ಫುಡ್ ಎಲ್ಲ ತಿನ್ಬಾರ್ದಪ್ಪ ಅಂದ್ರೆ
ಹ ಮೈ ಹಳ್ ತಿದ ಬಯಂತ ನೀ ನ ಹ ಜಂಕ್ ಫುಡ್ ಅಂದ ನಾ ಕಲ್ಲಂಗಡಿ ತಿನ್ನೋ ನ
ಹಲೋ ಹಾ ಪಕೋಡ ಬಜಿ ಅವನು ಚೆನ್ನಾಗಿದ್ದು ಹ್ಮ್
ಅ ಜಂಕ್ ಫುಡ್ ಅಲ್ಲನ್
ಹೌದಾ ಇಲ್ಲಾ ಸುಮ್ನೆ ಟೈಮ್ ಪಾಸ್ ಅಂತ ಸ್ವಲ್ಪ ತಿಂತೀನಿಪ್ಪ ತತ್ತಿ ಒಳ್ಳೇದ ಆಯ್ತ್ ಸರಿ ತೋ ತಿನ್ ಬಿಡುಮ
ತೋಂಗಬರಲಾ ಗಾಡಿ
ಹಾ ತೊಂಬರಕೈತಿ ಇನ್ನೊಂದ್ ಐದ್ ನಿಮಿಷ ಮಾತಾಡು ಕಾಲಲ್ಲಿ
ಏ ಆರು ನಿಮಿಷ ಏಳು ನಿಮಿಷ ಎಂಟು ನಿಮಿಷ ಆಗೆದಲ್ಲೇ
ಹತ್ತು ನಿಮಿಷ ಮಾತಾಡ್ತ ಹಲೋ
ಇನ್ನ ಎರಡ್ ನಿಮಿಷ ಅಲ್ಲ
ಹ್ಮ್
ಹಲೋ
ಅದ್ರಾಗೆನ್ ಆದ್ರಾಗನ್ ನಂಬರ್ ಹುಡಕಿ ಹುಡಕಿ ಮಾತಾಡ್ಬೇಕ ಎನ್ಲೇ
ಮಾತಾಡ್ಲೆ ಯಾವದ್ರಲ್ಲಿ ನಾವು ನಿನ್ನೆ ನಿನ್ನೆ ಮತ್ತೆ ಸಂಡೇ ಸ್ಯಾಟರ್ಡೆೇ ಟ್ರಿಪ್ಗೆ ಹೋಗಿದ್ದೀವಿ ನಾನು ನಮ್ ಫ್ರೆಂಡ್ಸ್ ಎಲ್ಲಾ
ಹಾ ಹ ಓ ಹಾ
ಹಾ ಟ್ರಿಪ್ಗೆ ಹೋಗಿ ದಾಂಡಲಿಗ್ ಹೋಗಿದೆ ಫುಲ್ ಎಲ್ಲಾ ಎಂಜಾಯ್ ಅಲ್ಲಿ ಅಂತ ಫುಲ್ ಎಂಜಾಯ್ ಮಾಡಿ ಬಂದಿವ ನೋಡ ಅಲ್ಲಿಗೆ ಹೋಗಿಂತರ
ಏ ಒ ನಮ್ಮನ್ ಒಂದ್ ದಿವ್ಸ ಕರ್ಕೊಂಡ
ಹಾ ನಿಮನ್ ಕರ್ಕೊಂಡ ಅಂತ ಇಲ್ಲ ಅಂತ ಏನ್ ಇವ ನೆಕ್ಸ್ಟ್ ಸಂಡೆ ಹೋದ್ರತಿವ
ಹ್ಮ್ ಆಯ್ತ್ರಿ ಸರ್
ಹಾ
ಆಯ್ತ ಆಯ್ತ್ ರೀ
ಹ್ಮ್ ಮತ್ತೆ ಎನ್ ನಡದ ಸಮಾಚಾರ
ಟೈಮ್ ಆತ್ತಿಲ್ಲ ನೋಡ್ಲೆ ಮೊದಲ್ಲ
ಹಲೋ
ಎಷ್ಟ್ ನಿಮಿಷ ಆಯ್ತ
ಟಿಪ್ಪಿಗೆ ಬರ್ತನ ಅಂದ್ರಲ್ಲಾ ಹೇಳತಾವ ಒಂಬ್ರಿ ಹಲೋ ಕೇಳಸ ಕೇಳಸತಿಲ್ಲ
ಕಳಸ್ತ
ಮಾತಾಡ್ರಪ್ಪ ಮತ್ತ ಕೇಳಿಸಿದ್ರ
ಹ್ಮ್ ಹೇಳಪ್ಪ ಅಣ ಈಗ
ಹಾ
ಹೆಳ ಅಂದೆ
ಅದೇ ಎಗ್ರೆಸ್ ತೋಬಂದಿ ಅಲ್ಲ ಬಾ
ತಗೊಂಡ್ ಬರ್ಲಾ
ಹಾ ಬಾ
ಎಡಿ ಕೇಳ್ತನ ಕೇಳಿ ಹಸ್ತನ್
ಹ ಇರಾ ಸ್ವಲ್ಪ ಒಂದ್ ನಿಮಿಷ ಅಚ್ಚೆ ಮಾತಾಡಗೆ. ಹಲೋ
ಅಲೋ
ಹ ಸರಿ ಬೈಕ್ ತಗೊಂಬಾ ನ ಆಮೇಲಚ್ಚ್ತಿನಿ.
ಹ್ಮ ಅವರ ನಿಂತೀರ.